ಅದೇ ಗೊತ್ತಾಗುವದಪ
ಹಲೋ
ಹಲೋ ಎಲ್ಲೋ ಕೇಳಾತಿಲ್ಲ
ಹಿಂದ್ಯಾಕೆ ಬರತಿಲ್ಲ
ಆ ಗೊತ್ತಿಲ್ಲ ಗೊತ್ತಿಲ್ಲ ಬರೀ ಬಿಸಿ ಅಂತ ಬರತತಿ ನಿಂದ
ಏ ತಡಿಲೇ ಒಂದೇ ನಿಮಿಷ್
ಹ್ಮ್
ಸ್ವಪ ಆಫ್ ಮಾಡ ಇದು ಈ ಬ್ಲೂಟೂತ್ ಆಫ್ ಮಾಡದ್ರಾಗಿ ಹಲೋ ಹಲೋ
ಹಾ ಹಲೋ
ಹಾ ಈ ಮಾತಾಡ ನಂದ ಹೆಡ್ಫೋನ್ಸ್ ಇದ್ದು ಅದು ತಗದ ಕಿವಿನೂ ಸಾತಿತ್ತು ಬಾಳ
ಹೌದಾ
ಹ್ಮ್
ಹಾ ಹಾ್ ಹಾ ಅಲ್ಲಿ ಅವ್ರ ಕಂಪ್ಲೀಟಡ್ ಬೈ ಟುಡೇ ಅಂದಾರ
ಹ್ಮ್
ಮತ್ತ ಟ್ವವೆಲ್ ಒಳಗ ಮುಗಿಸ್ಬೇಕೇನಾ
ಏ ಹಂಗೇನ ಇಲ್ಲಾಳಲ್ಲಿ ಅಲ್ಲಿ ಮುಗ್ಯಾರ ಏನ್ ಬಾಳ ಜನ ನೋಡಮ ತಡಡಿ ಕೋನ ಫ್ರೆಂಡ್ ಟಾಸ್ಕ್ ಕಲೈತಿ ಏನ ಏನ ಕೇಳ್ತಿ ಟಾಸ್ಕ್ ಅಸೈನ್ ಆಗಿದೆಯಾ ಹಲೋನ್ ದೋಸ್ ಹ ಹಾವ್ ನಾಟ್ ಎಟ್ ಮಿನಿಟ್ ಫೋನ್ ಕಾಲ್ ಟ ಕಂಪ್ಲೀಟ್ ಇಟ್ ವಿ ಇನ್ ಟುಡೇ ಹೆಂಗ ಹಾಕ್ತಾಳಳ್ಳಿ ಯಕಿ ಹ
ನಾ ಅನ್ಕೊಂಡೆ ಈಗ ಹನ್ನೆರಡ್ರೊಳಗ ಮುಗಿಬೇಕೇನು ಅಂತಂದ್.
ನೀನು ಇನ್ನ ಎಷ್ಟ ಅದಾವ ಈಗ ಎಷ್ಟಾದೂ ಈಗ
ಈಗ್ ಬರೀ ಇಪ್ಪತ್ತೈದ ಆಗ್ಯಾವ್ ಇನ್ನ ಐದ ಅದಾವವು
ನಾನು ಇಪ್ಪತ್ತೈದಾಗವು
ಆ
ಹ್ಮ್ ನಾಗ ಇಪ್ಪತ್ತರನೇದ ಕಾಲ್ ಈಗ ನಾನ್ಗ್ ಮಾಡಾತಿದ್ದ
ಇಪ್ಪತ್ ಏಳ್ನೇದ ಇರ್ಬಬೇಕಕ್ ನೋಡ್ರ
ತನ್ ಇಪ್ಪತ್ತ ಆರು
ಅದೇ ಇಪ್ಪತ್ತಾರು ಮುಗದಾವ್ ಇ ಇಪ್ಪತ್ತಏಳನೇದ
ಇಲ್ಲ
ಹೌದು ಈಗ ಮಾತಾಡತ್ತಿಲ್ಲ ಇಪ್ಪತ್ತೇಳಳು
ಇಲ್ಲೇ
ಹ ಎದುಕ್ಕಾಲ್ ಆಗೋಯ್ತ.
ಇಪ್ಪತ್ತೈದ್ ಅಷ್ಟ ಆಗ್ಯಾವ್.
ಹ ಹೊಸವದು ಬಂದವ ಮತ್ತೈದೈ ಆಗನ ಬರ್ತಾವಲ್ಲ.
ಹ್ಮ್
ಅಯ್ತ ಬಿಡ ಇನ್ನೇನ್ ಮುಗಿತದ ಜಲ್ದಿ.
ಹೊಸವ್ ಈಗ್ ಬಂದಾವ್.
ಹ್ಮ್ ಮತ್ತ
ಹೇಳ್ಬೇಕ್ರಿ.
ನಿನ ನೀನೆ ಹೇಳು. ಹಲೋ.
ಹ್ಮ್
ಹೇಳ
ನ ಏನ್ ಹೇಳಿ ಗಂಗೋತ್ರಿ. ಏನ ಒಂದ್ ಕಳ್ಸಿ ಇಲ್ಲ ಓ ಅದ ವಿತೌಟ್ ಜುವೆಲ್ರಿ ಮ್ಯಾರೇಜ್.
ಹ್ಮ
ಅಕಿ ಚಂದ ಅದಾಳ ಏನೋ ಒಂದ ಅನ್ಸಕತೈತೆ ಆಕಿ ಬೆಟರ. ನಮ್ಮಂತವ್ರಲ್ಲಾ ಹಿಂಗಾದ್ರೆ ಎಷ್ಟ ಅಸಹ್ಯ ಬರ್ತ.
ಹಾ ಯವ್ವಾ ಜೋಗೆರಂಗೆ ಕಾಣಿಸ್ತೀವಿ. ಹಾ ಮತ್ವ
ಹ್ಮ್
ಮತ್ತು
ಹೇಳ್ಬೇಕ್ಲಿ ನೀನ
ಏನ್ ಹೇಳಬೇಕು
ನೀ ಏನ್ ಮಾಡತ್ತಿ ಹೇಳ
ನಾ ಈಗ್ ಇನ್ನೊಂದ ಹೊಸ ಗೇಮ್ ಐತವ ನಂದ ಆ್ಯಪ್ ನನ್ ಫೋನಾಗದು ಆಡಾತಿ.
ಯಾವದು?
ಅದ್ ಹಿಂಗ ಕಂಟ್ರಿ ಫಿಲ್ ಮಾಡುದು.
ಹಾ
ಹ್ಮ್ ಅದೊಂದ್ ಇಷ್ಟೇ ಪೀಸ್ ಇರ್ತೈತಿ. ಅದು ಸ ಅದ ಹಿಂಗ ನಾವ್ ಹೆಂಗೆಂಗ್ ಗ್ರ್ಯಾಬ್ ಮಾಡ್ಕೊತೋತೀವ ಹಂಗಂಗ ನಮಗೆ ದೊಡ್ಡದಾಕೈತ್ ಸ್ಪೇಸ್. ಹ್ಮ
ದೊಡ್ಡದಾಗ್ ಬಂದ್
ಹ್ಮ್
ಹಾ ಹಾ ಹಾ
ನಮತ್ತ ರಂಗಾಶ್ರೀ
ಹೇಳುವ ಅದ್ ನಡ ಆತೇನ್ ನೋಡು
ಹ್ಮ್ ಹ್ಮ್ ಹ್ಮ್ ಹ್ಮ್ ಕಂಟ್ರಿ ಫೇಲ್ ಮಾಡ್ಕೋತ್ ಹೋಗ್ಬೇಕ
ಹ್ಮ್ ಸಣ್ಣ ಹುಡ್ಗುರಂಗ ಐತೋಳ್ಳಿ ಹ್ಮ್
ಹಿ
ಚಿಚ್ ಮತ್ತು ಗಿಡ್ಡಿದ ನಮಗೆ ಬಾಳ ಕಮ್ಮಿ ಅಮೌಂಟ್ ಬರ್ತದ ನೋಡ
ಯಾಕ್ಕ
ಹ್ಮ್ ನಾವು ಮಾತಾಡಚೇ ಇಲ್ಲ ಅದಕ್ಕ
ಹಂಗ
ಹ್ಮ್
ಹಂಗೇನ್ ಇಲ್ ಬಿಿಡ್ಲಿಪ್ಪಾ ಬರುವಷ್ಟು ಬರ್ತೈತೆ
ಎಟ್ಟ ಬರ್ ಬರಲಕ್ ಬಿಡವ ಇನ್ ಪುಗಶಟೆ ಬರ್ತಾವ್ರ
ಏನ್ ಇಪ್ಪತ್ ಕಾಲ್ಸ್ ಅಂದ್ರೆ ಐತ ಇಲ್ಲ
ಸುಮ್ ಬಾಳ ಪೇಶನ್ಸ್ ಇದ್ದವ್ರ ದೇವ್ ನಾವು ಅಂತ ನಡದೈತಿ
ಇಕ್ಕಣ ನಾ ತಗದೇ ಒಯಕಿ
ಖರಲೆಪ್ಪಾ
ಅಲ್ಲಿನೂ ಬಾಳ ಆಗ್ಬಾರದೆವು
ಏನು ಮಾಡಕ್ತಾ ಇಯರಿಲ್ಲ ಕಖರೆ ರೊ ಕರೆ ಬೇಕತ್ತೀವಿ ಬಾರಿ ಇದೀವಾ ನಾವು
ಹದ ಅಂತೇನೆ ಯಾರಾರ್ರ ಬಡ್ದಾರಮ್ಮನ್ ಇಬರುನು ಈ ಈೀ
ಮತ್ತ
ಹ ಎಪ್ಪ ಈ ಕಾಲ್ ನೀ ಕಟ್ ಮಾಡಿದ್ಮ್ಯಲೆ ನಂದ ಬರ್ತೈತೆವ ಇಲ್ಲೋ ಟೆನ್ಶನ್ ಆಗೋದೈತ್ ನ
ಇಲ್ಲಾ ಅಂದ್ರ ಮತ್ ಗುದ್ದಾ ಆಡ್ಬೇಕಲ್ ಗುದ್ದಾ ಆಡೋುದು ಒಲ್ಯ ಐತಂತ
ಹಾ
ಈಗ ನಾ ಹೇಳುದ್ರ ಮ ಅಲ್ಲಿ ಅನ್ಕೊಂಡಿರ್ಬೋದು ಇಲ್ಲಿ ಕೆಂತ ಬ್ಯಾಸ್ರಗ್ ಹೇಳಿದಾಳು ಮಾರ ಅಂತ
ಇಲ್ವಾ ನನಗೂ ಅಟ್ಟೆ ಬೇಸ್ರಗತ್ತದ
ಹ್ಮ್
ನನ ಒತಾ ವ್ಯಾಸರಂಗತ್.
ನಾವ ಒಬ್ಬ್ರಿಗೆ ಹಿಂಗ ಹೇಳ್ತಿರ್ತೇ ಅಲ್ಲ ಅವ್ರು ಅನ್ಕೋತಾರೆ ಏ ವಷ್ಟ ಅದಾಳ ಅಂತಂದ
ನ ಯ್ ನಾನು ನಿನ್ನಂತ ಕಿನೇ ಅದಿನಾಳ.
ಅ ಗೊತ್ತು ಬಿಟ್ಟ ನನಗ ಅಲ್ಲೇ ಸಂದೆ ಹಾಕೊಂಡಿರ್ತಿದವಿ.
ಅ್ರದ್ದು ಒಂದೊಂದ್ ವಿಷಯದಾಗ ಹಂಗಗೆನ್ ಅನ್ಸಂಗಿಲ್ಲಖರೆ ರೆ ಬಾಳೆ ಬ್ಯಾಸ್ರಿಗೆ ಎಡದಲಿಕ್ಕಿದ್ದೀನಿ
ನಾನಾ ಅದೇನ್ ಬಿಡಿ ಇನ್ನೇನ್ ಮಾಡೋದು ಒಪ್ಕೋತೇನೆ
ಯು ಶು ಲೈಕ್ ಎಸ್ ಎನ್ ಸೋಯ ಲೈಕ್
ಹಾ
ಏನಂತೀನಿ.
ಯು ಶುಡ್ ಲೈಕ್ ಏನಂದಿ.
ಐ್ ಲೈಕ್ ಇಟ್ ಹಂದಿಲೆ
ಐ ಲೈಕ್ ಇಟ್ ಅಂದೀ.
ಹ್ಮ್.
ಆಯ್ತ್ ತಗಂಂಗಗೆ.
ಹ್ಮ್ ಹ್ಮ್. ತಡಿಲಿ ಇನ್ನೊಂದ ಎ ಒಂದ್ ಒಂದ್ ಇನ್ನೊಂದ್ ಸೆಕೆಂಡ್ ತಡಿ.